ಹಲೋ ಸಚಿನ್
ಹಾ ಹೇಳ ಶಿವಯೋಗಿ.
ಆರಾಮ್ ಇದ್ದಿ.
ಹುಂ ಆರಾಮದ ಇದಿನೀ ನೀ ಆರಾಮ ಇದಿಯಲ್ಲಾ
ಹುಂ ಏನ್ ಮಾಡತ್ತಿದಿ
ಎನ ಇಲ್ಲಾಪ್ಪಾ ಸುಮ್ಮನೆ ಕುತಿದ್ದೆ ಇಲ್ಲೇ ರಿಲ್ಸ್ ಇದು ನೋಡ್ಕೋತ ನಮ್ ದೋಸ್ತ ರಿ ಸಗಾಟು ಹರಟಿ ಹೊಡ್ಕೊತು
ಅಪ್ಪ ಅಮ್ಮ ಆರಾಮ್ ಆರಾ
ಹ ಆರಾಮ್ ದಾರ ನಿಮ್ಮ ಮನ್ಯಾಗ ನಿಮ್ಮ ಅಪ್ಪ ಅಮ್ಮಾ ಆರಾಮ ಅದಾರಲ್ಲಾ
ಹುಂ ಎಲ್ರು ಆರಾಮ ಅದಾರ ನೋಡಪ್ಪಾ ಎಲ್ಲಾ ದೇವ್ರ ಆಶೀರ್ವಾದಾ
ಅಣ್ಣ ತಂಗಿ-
ಎಲ್ಲಾ ಅಣ್ಣ, ಅಕ್ಕಾ, ತಮ್ಮಾ, ತಂಗಿ ಎಲ್ಲರೂ ಹುಷಾರಿದಾರ.
ಮತ್ತ ಈಗ ಊಟಾ ಎಲ್ಲಾ ಮುಗಿಸಿದಿ.
ಹಾ ಮುಗಿಸಿದೀನಪ್ಪಾ ನಿಂದ ಊಟಾ ಅದು.
ನಾನು ಮಾಡಿನ್ ನೋಡಪ್ಪಾ ಹುಂ ಮತ್ತ್ ಏನ್ ಮಾಡಿ.
ಹಾ
ಊಟಾ ಏನ್ ಮಾಡಿದ್ದಿ.
ಊಟಾ
ಹಾ
ಹ್ ಚಪಾತಿ-
ಚಪಾತಿ ಇತ್ತು.
ಕಾಳ ಪಲ್ಯಾ
ಹುಂ ಹು
ಹ್ಹಾ ಹ್ಹ.
ಆಯ್ತು ಸಾಂಬಾರಾ ಅನ್ನ. ಹ ಎಲ್ಲಾ ವಸತಿ ನಿಲಯದಲ್ಲಿ ಇರ್ತೇವ ಹಿಂಗೆ ಮಾಡ್ತಾರಪ್ಪಾ ಎಲ್ಲಾ ಕಡೆ.
ಹ್ಮ್ ನಾವು ವಸತಿ ನಿಲಯದಲ್ಲಿ ಇದ್ದ ನಂಬಲ್ಲಿ ರಾಗಿ ಮದ್ದೆ ಹುರುಳಿ ಕಾಳು ಸಾರು ಮಾಡ್ಯಾರ ಇವತ್ತು.
ಹಾ ಹ್ಮ್ ಹ್ಮ್
ಅದೇ ಊಟ ಮಾಡಿ ಬಂದು ಮತ್ತ. ಟ್ರಿಪ್ ಆಗಿ ಟೂರ ಏನ್ ಪ್ಲ್ಯಾನ್ ಮಾಡ್ತೀರ ಏನು.
ಹಾ ಏನಿಲ್ಲ. ಮಾಡ್ಬೇಕಂತ ರೊಕ್ಕಿಲ್ಲ ದೋಸ್ತ.
ಮಾಡ್ಬೇಕ ಹೋ ದೋಸ್ತ ರಕ್ಕ ಏನ್ ಹಿಂದೆಲ್ಲಾ ನಾಳೆ ಬಂದವು ವಯಸ್ ಬರ್ಲ. ಈ ಟೈಮ್ನಾಗ ಎಂಜಾಯ್ ಮಾಡ್ಲರ್ಡೆ ಯಾವ ಟೈಮ್ ನಾಗ ಎಂಜಾಯ್ ಮಾಡ್ತಿ ಹೇಳು.
ಹಾ.
ಎಲ್ಲರ ಒಂದ ದ್ನೇದು ಮಂದ ಕೂಡಿ ಮುಳ್ಳಯ್ಯನಗಿರಿ ನಿದವಿ ಇದು ಚಿಕ್ಕಮಂಗ್ಳೂರ ಗೆ ಪ್ಲ್ಯಾನ್ ಮಾಡಿವಿ.
ಹಾ
ಚಿಕ್ಕಮಗಳೂರು ಮುರುಡೇಶ್ವರ.
ಹ್ಮ
ಚಿಕ್ಕಮಗ್ಳೂರು ಮುಳ್ಳಯನಗಿರಿ ಬೆಟ್ಟ ಗೊತ್ತಲ್ಲ ದೊಡ್ಡ ಬೆಟ್ಟ ಅದ ನೋಡು.
ಹ ಗೊತ್ತು ಗೊತ್ತು.
ಹಾ ಒಬ್ರು ಅಲ್ಲೇ ಅಲ್ಲೇ ಒಂದು. ಜರಿ ಪಾಲ್ಸಿ ಐತೆ ಅದ ಆ ಪಾಲ್ಸಿಗೆ ಹೋಗ್ ಬರ್ತೀವಿ.
ಈಗೆಲ್ಲಾ ಎಂಜಾಯ್ ಮಾಡ್ಬೇಕ ದೋಸ್ತ ರೊಕ್ಕ ಮನ್ಯಾಗ ಇಸಕಬೇಕು ಮಂದ್ ನಾವು ಗಳಸತ ಅಂದ್ರ ಇದು ಮಾಡಕ್ ಬರ್ತದ.
ಈ ಟೈಮ್ ಐ ವಯಸ್ ಐ ಎಕ್ಸೈಟ್ಮೆಂಟ್ ಮುಂದ ಸಿಗ್ತದೇನು ಹೇಳ ನೋಡ ನೀನು.
ತೆಗೆಲ್ಲ ದೋಸ್ತ ತೆಗೆಲ್ಲ.
ಹ ಮತ್ತ ಈಗೇ ಆರಾಮ್ ಟ್ರಿಪ್ ಹೋಗ್ಬೇಕು ಚಂದ. ಒಟ್ಟೆ ತುಂಬಾ ಉಂಡು ಕಣ ತುಂಬ ನಿದ್ದೆ ಮಾಡ್ಕೋತು.
ಹ್ಮ ನೀದ್ದೀನಿ ಅಗಲಗ್ಯಾಡೊ ಹೊರ್ತಾ ದೋಸ್ತ.
ಯಾಕ ಏನ್ ಆಗ್ಯದ.
ರಿಲ್ಲಾ ಜ್ವರ ಬಂದಿದ್ದ.
ಹಾ
ಹುಷಾರಿಲೋ ಜ್ವರ ಬಂದಾವ.
ಹ ಹುಷಾರಿಲ್ಲ ಮತ್ ಮಾತ್ರೆಗಳು ತೊಗ್ಬೇಕಲಾ.
ಮಾತ್ರೆ ತಗೊಂಡನಿ ಇ ಇವಾಗ ಊಟ ಮಾಡ್ ತಗೊಂಡೇನಿ ಹತ್ತಗಂಗ.
ಹ ಹ ಊಟ ಟೈಮ್ ಟೈಮಿಂಗ್ ಮಾಡ್ಬೇಕು ನೀ ತಡ ಮಾಡಿ ಒಂದ ದಿನ ಜಲ್ದಿ ಉಂಡಾ ಒಂದ್ ದಿನ ಲೇಟ್. ಮಾಡ್ದ ಅಂದ್ರ ಅದು ಕರೆಕ್ಟ್ ಡೈಜೆಷನ್ ಆಗಲ್ಲ.
ಹ ಮತ್ ಅದ್ಕೇ ನೀ ಚಂದ ಊಟ ಮಾಡಿ ಚಂದ ಇದ ಮಾಡ್ತೇವಿ.
ಹ್ಮ್
ಹ್ಮ್ ಹ್ಮ್ ಹ್ಮ್
ಹ್ಮ್ ಮತ್ತ.
ನೋಡಪ್ಪ ನೀನೇ ಹೇಳ್ಬೇಕು.
ನಾನಪ್ಪ ಈಗ ಬಗೆ ಟೂರ್ ಪ್ಲಾನ್ ಮಾಡಿವಿ ನೋಡ್ಬೇಕು. ಅಲ್ಲಿ ಹೋಗ್ ಬಂದ ಅಂದ್ರ ಮತ್ ನೆಕ್ಸ್ಟ್ ಮಂತ್ರಾಲಯ ಹೋಗ್ ಬರ್ತೀವಿ.
ಇದು ನಾನು ಬರ್ತವಿ ಸಾಲರಾ ಮಾಡಿ ಬರ್ತೀವಿ ನಿನ್ ಜೊತೆ.
ಹ್ಮ್ ನಾ ಹ್ಮ್ ಬಾರೋ ದೋಸ್ತ್ ನಿಂಗೆ ಇಲ್ಲಂತಾರ. ಹ್ಞ ಹೋಗಣ ಎಲ್ಲರು ಕೂಡಿ ಹೋಗಿ ಒಟ್ಟಿಗೆ ಉಂಡು ಚೆಂದ ಉಂಡು ತಿಂದು ಮಜಾ ಮಾಡಿ
ಹ್ಮ್
ಬಂದ್ರು ಏನ್ ಆತ್ಲಿಲ್ಲ ಹೊರಡುನು.
ಹ್ಮ ಕೊಡ್ತಿಲ್ಲಪ್ಪನೇ.
ರೇ ರೆಕ್ಕಿನ್ ಟೆನ್ಷನ್ ತೋ ಬ್ಯಾಡ ಬಾಮಾರಯಾ. ಹಿರಿಯರ ಏನ್ ಹೇಳ್ಯಾರ ಗೊತ್ತಲ್ಲ ಸಾಲ ಮಾಡ್ಯ್ರೆ ತುಪ್ಪ ಹುಣ್ಬೇಕಂತ.
ಅಂದ್ರ ಬುಡು ಸಾಲ ಯಾರ್ ಕೂಡಗನಾ ಮಾಡ್ತಾರ ಬಡವರು.
ಹೇ ಮರಯಾ ನೂರಾರು ದಾರಿಗಳುವ. ಬ್ರ್ಯಾಂಚ್ ಈಸಿಯಾಗಿ ಸಾಲ ತಗೋಬಹುದು.
ನಾನು ತಿಂಗಳ ತಿಂಗಳ ಕಟ್ಬೇಕಲ ಮತ್ತ ಕೆಲ್ಸ ಮಾಡಕ್ನು ಎಲ್ಲಾ ಬಾಕ್ಕೆ.
ಕಟ್ಬೇಕು ಹೀಗೆ ಹಿಂಗಂದ್ರ. ಮುಂದ್ ಮನೆ ಜವಾಬ್ದಾರಿಗಳೆಲ್ಲಾ ನಮ್ ಹೆಗಲ ಮ್ಯಾಲೆ ಬರ್ತಾವ ಆಳ ಹೆಂಗ ದೋಸ್ತ.
ಅವಾಗ ಏನು ಮಾಡದು ಕೆಲ್ಸ ಅವ.
ನೀ ಈ ವಯಸ್ಸುನಾಗ ಏನು ಟೆನ್ಷನ್ ತೋಬಡ ದೋಸ್ತ ಚಂದ ಉಂಡ್ಯ ತಿಂದ್ಯ ಓದ್ಯ ಮಕೊಂಡ್ಯ
ಹಾ
ಅಷ್ಟೇ ಮಾಡ್ಬೇಕು ಏನಿಲ್ಲ ಮುಂದಿಂದು ಮುಂದ್ ನೋಡೋದು.
ಹ್ಮ್ ಹ್ಮ ಹ್ಮ
ಹಾ
ಹಾ ಆಗಸ್ಟಾ ಹ್ಮ್ ಊಟ ಮಾಡೋದು ಚೆಂದ ನಿದ್ದಿ ಮಾಡೋದು.
ಅಲ್ಲ ನಾ ಹೇಳದ್ರೊಳಗೆ ಏನ್ ತಪ್ಪ ಅದ.
ನ ಏನ್ ಬಿಡು ತಪ್ಪು ಇಲ್ಲ ಬಿಡು ನೀ ಹೇಳರ್ದಾಗ ನೀ ಕರೆಕ್ಟ್ ಹೇಳ್ತೊ.
ಅದು ಕೆಲೋಬ್ರಿಗೆ ಅರ್ಥನೇ ಆಗಲ್ಲ ನಾವ್ ಹೇಳೋದು.
ಹಾ. ಇನ್ನೊ ಅರ್ಥ ಆತ.
ಹಾ
ಯಾರಿಗೆ ಅರ್ಥ ಆಗ್ಬೇಕು ಅವ್ರಿ ಆರಾ ಅಷ್ಟ.
ಹ್ಮ್ ಹೆಂಗ್ ಮಾಡೋದ ಹೇಳ ನೋಡನ್ ನೀನೇ.
ಎಂತ.
ಮತ್ತ ಕಾಲೇಜ್ ಹೆಂಗ ನಡೆದ ಎಲ್ಲ ಸ್ಟಡಿ ಗಿಡಿ ಎಲ್ಲ ಚಂದ ನಡ್ದಾದಲ.
ಹಾ ಚಂದ್ ನಡ್ದಾದ.
ಹಾ
ಹಾ ಚಂದ್ ನಡದಾದ ಎಲ್ಲ.
ಹ್ಮ್ ಎಲ್ಲಾ ಹುಷಾರಾರಲ್ಲ.
ಹ್ಮ ಹುಷಾರು ಅದವಿ ಎಲ್ಲ ಎಲ್ಲ ಹುಷಾರದ್ದವಿ.
ಹ್ಮ್
ಹ್ಮ್
ಮತ್ತೆ
ಮತ್ತೇನಿಲ್ಲಪ್ಪಾ ನಿದ್ದಿ ಭಾಳ ಕೆಟ್ಟ ಹೊಂಟುದ್ ಇವತ್ತ್ ಯಾಕ್ ಏನೋ.
ಹಾಂ
ನಿದ್ದಿ ಭಾಳ ಜಾಸ್ತ ಹೊಂಟುದ್ ಮಕ್ಕೋಬೇಕು.
ಹ್ಮ್ ಎಲ್ಲ ಊಟ ಮಾಡಿ
ಹಾ
ಊಟ ಆತ್ ಎಲ್ಲ ಚಂದ ಆಗ್ಯದ್ಲಾ ಹೊಟ್ಟಿ ತುಂಬಾ.
ಹ್ಮ ಆರಾಮಿದಿಲ್ಲ ಅ ಜರಾ ಹಷಾರಿಲ್ಲ
ಹ್ಮ್ ಹುಷಾರಿಲ್ಲಾ ಅಂದ್ರ ಬೇಗ ಮಲ್ಕೋ
ಹ್ಮ್
ಹ್ಮ್ ಮತ್ತ
ಮತ್ತೇನಿಲ್ಲಪ್ಪಾ ನೀನೆ ಹೇಳ್ಬೇಕು.
ಅದು ಪೋನ ಆಫ ಫ್ರೆಂಡ್ ಟಾಸ್ಕ್ ಇವತ್ತ್ ಮುಗೀತ
ಅನ್ಬಾಡ್ದಪ್ಪ ಇವ್ ಇಂತಾವೆಲ್ಲಾ ಮಾ ಭಾಷೆ ಮಾತಾಡ್ಬಾರ್ದು ಇದ್ರಾಗ್.
ಹೌದಾ.
ಹ್ಮ್
ಗೊತ್ತಾಗಲಿಲ್ಲ.
ಇದು ನಿಮ್ಮ ಕಾಲೇಜ್ ನಲ್ಲಿ ಯಾವ್ಯಾವ ಗಿಡ ಹಚ್ಚಿದ್ದೀರಾ ನೀವು?
ಹಲಸಿನ ಹಣ್ಣು ಮಾವಿನ ಹಣ್ಣು ನೆರಳೆ ಹಣ್ಣು ಮೂಸ ತಂಡಿ ಚಕ್ ಚಿಕ್ಕೂ ಸೀತಾಫಲ.
ಹ್ಮ್
ರಾಮಪಲ ಲಕ್ಷ್ಮಣ ಪಲ್ಲ ಹನುಮಾನ್ ಪಲ್ಲ
ಬಿದ್ದಿದಾವೆಲ್ಲ
ಮತ್ ಎ ಇನ್ನೂ ತರ್ತರದಿದ್ದೀವಿ ಹೇಳ್ತೀನಿ ಇರಿ ಇನ್ನು.
ಹ್ಮ್
ಮತ್ತೆ ಅವು ನೆಲ್ಲಿಕಾಯಿ
ಹ್ಮ್
ಮತ್ತೆ ಅವು ಯಾವ ಇವು ಬರ್ತಾವಲ್ಲ ಅವು ಗುಂಡ ಗುಂಡಗೆ ಏನ್ ಅವು
ಹ್ಮ
ರೌಂಡ್ ಇರ್ತವ್ ನೋಡ್ರಿ
ಗುಂಡಂದ ಏನ್ರಿ? ಯಾವ್ರೀ?
ಬ್ರೋ ನಿಮಗ್ ಗೊತ್ತಿಲ್ವಾ?
ಅವ್ರಿ ಅವು ನಾವು ತಿಂತೇವ್ ನೋಡ್ರಿ ಜಾಸ್ತಿ.
ಎನ್ರಿ?
ಬೋರೆಹಣ್ಣು. ಬೊರೆ ಹಣ್ರೀ ಬೊರೆ ಹಣ್ಣು ಬಾರಿಕಾಯ್ ಅಂತಾರ ನೋಡ್ರಿ
ಹ ಬಾರಿಕಾಯಿ ಬಾರಿಕಾಯಿ ಹಾ.
ಹಾ ಅವು.
ಬಾಳಕ್ಕಿರಪ ಅವಕ ನೀ ನೀರದು ವ್ಯವಸ್ಥೆ ಅದಇಲ್ರಿ ಅವಕ್ಕ
ಎಲ್ಲಾ ಡ್ರಿಪ್ ಇರಿಗೇಶನ್ ಮಾಡಿ ಒಂದ್ ಸ್ವಲ್ಪ ಸ್ಪಿಂಕ್ ಕ್ಲಾರಿಫಿಕೇಶನ್ ಮಾಡಿವಿ.
ಹ್ಮ
ಒಂದ ಸ್ವಲ್ಪ ಕಾಲುವೆ ನೀರಾವರಿ ಮಾಡಿವಿ.
ಹ್ಮ್
ಏ ನೀರಿಂದ ಏನ್ ಕೊರತೆ ಇಲ್ ಬಿಡ್ರಿ ಈಗ ಈ ವರ್ಷ ಮಳೆ ಆಗಿಲ್ಲಂದ್ರು ನಂಬಲ್ಲಿ. ಕೊಳವೆ ಬಾವಿಗೋಳ ಅವ ಬೋರ್ವೆಲ್ಲ ಅವ.
ಕ್ಯಾನಲ್ ಅದ ಇದ್ರತು.
ಹ್ಮ್ ಚನಲ್ ಅವ ಎಲ್ಲ ನೀರ್ ನೀರ ಏನ್ರಿ ಈ ವಯಸ್ಸನಾಗ ಬರ್ತಾವ ಹೊತಾವ್ ಮಳಿ ಆತದ ಬಿಡ್ತದ.
ಹಾ
ಅಷ್ಟೇ ನಾವು ಚೆನ್ನಾಗ್ ನೋಡ್ಕೊಂಡ್ರೆ ಗಿಡ ಮರಗಳು ಉಳಿತವೆ.
ಹ್ಮ್
ಇಲ್ಲ ನಾವ ಕೇರ್ಲೆಸ್ ಮಾಡ್ದೇವೆ ಅಂದ್ರೆ. ಎಲ್ಲ ಒಣಗೋಗ್ಬಿಡ್ತಾವ.
ಅವು ಗಿಡ ಮರ ಹಚ್ಬೇಕು ಮುಂದ ನಮಗ. ಇದು ನೆನಪಿರ್ತದ ಈ ಗಿಡನ ನಾ ಹಚ್ಚಿದಪ್ಪಾ ಇಸ್ ಮಂದಿಗ ನೆರಳ ಆತ್ ನೆರಳ ಕೊಡ್ತು ಅಂತ ನೆನಪ ಹ್ಮ್ ಹ್ಮ್ ಯಾರಿಗೇನ್ ಆತದ ಗೊತ್ತಿಲ್ಲ ನಮ್ಲಿಂತ ಮತ್ತೊಬ್ಬರಿಗಿ ಯೂಸ್ಫುಲ್ ಆಗ್ಬೇಕು ಅದು ನಮ್ಗ ಹೆಮ್ಮೆ ಅನಸ್ತದ.
ಅದು ಒಂದೇ ರೀಸನ್ ಸಲುವಾಗ ನಾನು ಗಿಡಗಳು ಪೋಷಣೆ ಪಾಲನೆ ಮಾಡ್ತಾ ಇರೋದು.
ಹಾ ಮಾಡ್ಬೇಕ್ರಿ ಮಾಡ್ಬೇಕ್ರಿ ಜೀವನದಾಗ ಏನೈತ್ರಿ.
ಈಗ ನೋಡಿಲ್ವಾ ನಾವು ಸಾಲ್ ಮರದ ತಿಮ್ಮಕ್ ನನ್ನ.
ಹಾ ಅವ್ರು ನೋಡು ಎಷ್ಟ್ ಗಿಡ ಹಚ್ಚೂರು ಅವ್ರ ಎಷ್ಟು ಮಂದಿಯ ಎಷ್ಟೋ ಮಂದಿಗ ಆಸರೆ ಆದರು ಅವ್ರು.
ಸ್ವಂತ ಮಕ್ಕಳಂಗ ನೋಡ್ಕೊಂಡ್ರು ಗಿಡಗೊಳಿಗಿ.
ಹ್ಮ
ಅದ್ಕೆ ಅಷ್ಟ ಅವಾರ್ಡ್ ಪದ್ಮಶ್ರೀ ಅವಾರ್ಡ್ ದೊಡ್ಡ ದೊಡ್ಡ ಅವಾರ್ಡ್ ರಾಷ್ಟ್ರಪತಿಯಿಂದ ಅವಾರ್ಡ್ ಸಿಗ್ಲಿಲ್ಲ ಅವ್ರಿಗೆ.
ಹ್ಮ್ ಸಿಗ್ತೆಲ್ಲಾ.
ನಿಸ್ವಾರ್ಥ ಮನಸ್ಸಿಂದ ಮಾಡಿದ್ರೆ ಎಲ್ಲವೂ ಸಾಧ್ಯ.
ಹಲೋ ಯಾವ್ದ ಸಾಧ್ಯ ಇಲ್ಲ ಎಲ್ಲಾ ಟ್ರೈ ಮಾಡಿದ್ರೆ ಆಗುತ್ತೆ ಆ ಆಗಲ್ಲ ಬೋ ಸಾಧನಕ್ಕೆ ಕಾರಣ. ಅದೇ ಹೇಳಿದಾರಲ್ಲ ಹಿರಿಯರು ಸತತ ಪ್ರಯತ್ನವೇ ಸಾಧನೆಗೆ ಕಾರಣ ಅಂತ.
ಒಂದ್ ಸಾಂಗಿದೆ ಕೇಳಿದ್ದೀರಾ ನೀವು.
ಯಾವಾದ್ ಸಾಂಗು.
ಅದು ಸಾಲಿಯಿಂದ ಬಂದ ಆಗಾಗ ಬೇಟ್ಟಿ ಕುಡ್ದಷ್ಟ್ ಹಿಂಗ ನಂಗ ಕುಡಿ ಅಂತ ಕೊಟ್ಟಿ ಮರಿಯ ಲ್ಯಾಂಗ್ ಪುಟ್ಟಿ ಊರಿತೈತೆ ಒಟ್ಟಿ. ಹೇಳಕ ಹೊಲ್ದ ಕೈ ಆಗಿನ ಸರಾ.
ಹೋಗುತನ ಹ್ಯಾಂಗ್ ಕೈಯಲ್ಲಿ ಕೊಡ್ತಿ ಜೀವನ್ ಆಗೈತಿ ಬ್ಯಾಸರ. ಏ ಜೀವನ ಆಗೈತಿ ಬ್ಯಾಸರ.
ಹೆಂಗೆ ಜಮೆಂಟ್ ಸುದ್ದಿ ಕೇಳ ನಪ್ಪ ಇಲ್ಲ ಒಮ್ಮಿ ಬಾವಿ ಕ್ರಶಿನಾಗ ಕೂಡದೇನ ಫುಲ್ ಫೋನ್ ಪೇ ಮಾಡಿದ್ದೀನಿ ನಾಕ ಕುಡ್ದ ಬಿಲ್ಲ.
ಕೇಳ್ದಿರ ಸಾಂಗ.
ಸೀದಾ ಬ್ಯಾಡಂತ ನೀ ಸಿಗರೇಟ್.
ಹ ನೀವು ನಮಗೆ ನಾರ್ಮಲ್ ಕಾಲ್.